ಹಾ ಶಶಿ ಆರಾಮಾ
ಆರಾಮು ಮಂಜ ನೀವ್ ಆರಾಮ ಹ್ಮ ಹ್ಮ ಹು ಟೀ ಆಯ್ತು ನೋಡಮ್ಮ ಹ್ಮ್
ಏನ್ ಮಾಡ್ದ ಅಡಿಗೆ ಮಧ್ಯಾನ್ ಊಟ ಏನ್ ಮಾಡ್ ದೆ
ಮಧ್ಯಾಹ್ನ ಊಟ ಇವತ್ತು ಹೋಳ್ಗೆ ಹ್ಮ್ ಹ್ಮ ಮೊನ್ನೆ ನಮ ಬಾವನ್ ಮಗ ಬಂದಿದ್ದ್ ದಾ ಮಾಡಿದ್ವಿ ಹ್ಮ ಅದು ಹ್ಮ ಹಾ ಉಳ್ದಿ ಹ ಉಳ್ದಿತ್ತು ಇವತ್ತು ನಮ್ಮರು ಊರ್ಲಿಂದ ಬಂದ್ರ ಇವತ್ತು ಮ
ಏನಾಗಿರ್ಲಿಲ್ಲ ಕರೆಂಟ್ ಹೋಗ್ತಿತ್ತಲ್ಲಮ ಮಳೆ ಏ
ಹೋ ಭಾರಿ ಮಳೆ ಬಂತು ಇವತ್ತು ಕರೆಂಟ್ ಹೋಗೋದು ಬರೋದು ಕರೆಂಟ್ ಇನ್ನ ಇಲ್ಲ ನಮ್ಗೆ ಇವಾಗ ಹ್ಮ್ ಹ್ಮ ಹಾ ಬನ್ ಹೌದು ಬೇಷ ಬಂತು ಮಳೆ ತಣ್ಣಗ ಆಗ್ತತೆ
ಹೌದೌದು ಇಲ್ಲಾ ಅಂದ್ರೆ ಎಂತಸ ಮೂರ್ ದಿನದಿಂದ ಎಷ್ಟು ಬಿಸಿಲಿತ್ತು ಗೊ
ಭಾರಿ ಇತ್ ಹ್ಮ್ ಬಾಳ ಇತ್ತ
ನನ್ಗೆ ಅಂತ ಅಲ್ಲ ಶಶಿ ಇವತ್ತಲ್ಲ ಸಂಕಷ್ಟ ಚರ ಚತುರ್ಥಿ
ಹಓ ಇದಾವ ಹ ಹ್ಮ್ ಬುಡಿ ಹೋಗ ಬೊದು ನಾನೇನು ಿಲ್ಲ ಈ ಸತಿ ಹವಾ ಇ ಇಡ್ದೇನ್ ಇಡ್ದಿಲ್ಲ ಯಾವಾಗಾದ್ರೂ ಗುಡಿಗಂಗು ಹ ಸುಮ್ನೆ ಹ ಇಡ್ದಿಲ್ ನೀ ಇಡ್ದಿಲ್ಲ ನಾನು ಹ್ಮ್ಮ್ ಇಡ್ಯಾಕ ಹ್ಮ್ ಹೌದ್ ಮಾಡ್ತಾ ತಿಯಾ
ಹ್ಮ್ ಮಾಡ್ತಾದೀನಿ ಯಾವಾಗ್ಲೂ ಬೆಳಿಗ್ ಹಗೆ ಮಾಡ್ಬಿಡ್ತಿದ್ದೆ ಪೂಜೆ ಇವತ್ ಬೆಳಿಗ್ಗೆ ಸ್ವಲ್ಪ ಲೇಟ್ ಆಗದ್ನ ಹಂಗಾಗಿ ಮಾಡಕ್ ಆಗ್ಲಿಲ್ಲ ಈಗ ಸಾಯಂಕಾಲ ಹೋಗಿನಿ ಮಳೆ ಅಂದ್ರ ಮಳೆ ಸುಮನೆ ಮಳೆ ಸಿಕ್ ಹಕೊಂಡಿನಿ ರೋಡ್ನಾಗ ಹಂಗ ಮಳೆ ಓಡಿತ ಜನ ಎಲ್ಲ ನಿಂತ್ಕಂಡರ್ ಸೈಡ್ಗೆ ನಾನ ಒಬ್ಳೇ ಮಳೆಾಗ ನ ಕೊಂಡು ಹೋಗ್ತದೀನ್ ಸುಮ್ನೆ ಎಲ್ಲಾರ್ೂ
ನೋಡ ಹಾ ಹಾ ಹಾ ಸ್ವಲ್ಪ ಎಲ್ಲಾ ನಿ ನಿಂದರ್ಬೇಕಾಗಿತ್ತು ಹ್ಮ್
ಿರ್ಬೇಕು ಯಾವಾಗಿಲ್ಲ
ಅದೇ ಅಲ್ಲ ಹ ಹ ಹೌದು ಮೊನ್ನೆ ಒನ್ ಅವರ್ ಬಂದು ಮತ್ತೆ ಸ್ಟಾರ್ಟ್ ಆಯ್ತು ಹ್ಮ್ ಅದೇ ಹ್ಮ ರಾತ್ರಿವರೆಗೂ ಹ್ಮ್ ಹ್ಮ್ ಅದೇ ಅದೇ
ಮಳೆ ಒಳಗ ಹಂಗೆ ಹೋಗಿ ಕಾಯಿ ತಗೊಂಡೆ ಬರ್ಬೇಕಾದ್ರೆ ನೋಡ್ದ ಮತ್ತೆ ಆ ಮಳೆ ಕೂತ್ಕಂಡ್ ಹಂಗೆ ಗರಿಕೆ ಕಿತ್ಕೊಂತ ಇದ್ದೀನಿ ಇಪ್ಪತ್ತೊಂದ ಗರಿಕೆ
ಹೌದಾ ಹ್ಮ ನೋಡು ಹ್ಮ್ಮ ಹೌದವಳು ಹ್ಮ ಹ್ಮ ಹ್ಮ್ ಹೌದಳ ನಿಮ್ಗ್ ಹತ್ರ ರಕ್ಕ ಆಯ್ತಾ ಕುುಡಿ ಹೋಗಾಕಾ
ಹ ಗುಡಿ ಆತ್ರ ಐತೆ ನಾನ್ ಮನ್ಗ್ ಮಾಡ್ತೀನಿ ಗಣಪತಿ ಮೂರ್ ತಿಟ್ಟು ಹ್ಮ್ ಮನ್ಯಂಗ ಮಾಡ್ತೇನಿ ಅನ್ಕೂಲ ಆದ್ರೆ ಗುಡಿಗ್ ಹೋಗ್ತೇನಿ ಇಲ್ಲಾಂದ್ರೆ ಕಾಯಿ ಒಡದು
ಮನೆಯಲ್ಲೇ ಹಾ ಹ್ಮ್ ಹೋ ಹಾ ಹ್ಮ್ ಹೌದಲ್ಲ
ಕಾಯಿ ಹೊಡ್ದು ಮತ್ತೆ ಇಪ್ಪತ್ತೊಂದು ಗರಿಕೆ ಇಟ್ಟು ಮತ್ತೆ ಅವು ಕಡ್ಲೆ ಕಾಳ ಬರ್ತಾವಲ್ಲ ಶನಿಗಗಳಂತಾರಲ್ಲ ಹ್ಮ್ ಅವು ಇಪ್ಪತ್ತೊಂದರ ಆತ್ರರನ್ನೇನ್ ಯಾಕೆ ಕ ಬಿಡಾದು
ಹೌದಾಳ ಹಾ ಹ ಅವನ್ಿಡ ಅದು
ಹ ನೇನ್ ಬಿಡ್ಬೇಕ ಚೆನ್ನ್ೆಂದಿದ್ರೆ ಆರಾಮ್ ಮಾಡಕ್ ಬರ್ತತ್ ಅದನ್ನ ಇಪ್ಪತ್ತೊಂದರದ ಆರ ಹ್ಮ ಆರಾಮ ಮಾಡ್ಬೋದು ನಾನ ರಾತ್ರಿ ನೆನೆ ಹಾಕದ್ ಮರ್ತಿದ್ದೆ ಬೆಳಿಗ್ಗೆ ನೆನೆ ಹಾಕಿದ್ದೆ ಬೆಳಿಗ್ಲ್ ಇವ ಸಾಯಂಕಾಲ ನೆನೆ ಹಕ ಗಾವ್ ಇಿನಾಗ ಗಟ್ಟಿಗ ಇದ್ವಲ್ಲಾ
ಹೌದಾಳ ಹಾ ಹ ಬರ್ಲಿಲ್ಲ ಬಿಸಿನೀರ್ನಾಗ ಹಾಕ್ಬೇಕಾಯ್ತು ಜಲ್ದಿ ಇದದು ಹಾಕ್
ಹಾತಿದ್ವಿೇನ ಅದಿಕ್ಕೆ ಏನು ನನಗೆ ಗೊತ್ತ್ಲಿಲ್ಲ ತಣ್ಣೀರ್ನಾಗ ಏನೇನ ಆಾಕ್ದೆ ಅದಕ್ಕೆ ಸ್ ಅ ಹಂಗೆ ಇಪ್ಪತ್ತೊಂದು ಹಂ ದೇರ್ ಮೇಲೆ ಹಿಂಗ ಹಾಕ್ದೆ. ಮತ್ತ ಪಸಂದಗಿಕ ಮತ್ತೆ. ರೋಜನ್ಲ್ಲ ರೋಜು ಉ ಇವು ಎಲೆಗಳು ಎಲೆಗಳೆಲ್ಲಾ ಕಿ. ಓಂ ಗಮ ಗಣ. ಮತ್ತೆ ನಮ್ಮ. ಕೆಳೊಂದ. ಇಪ್ಪತ್ತೊಂದ್ಸರ ಅನ್ಕಾಂತ ಅನ್ಕಾಂತ ಇಪ್ಪತ್ತೊಂದ ಹಾಕ್ಬಿಟ್ರೆ ಆಯ್ತು ಹ್ಮ್ ಇಪ್ಪತ್ತೊಂದ್ಸರ್ ಹಾಕೈ ಕಾಯಿ ಹೊಡ್ದ ಮತ್ತೆ ಇವು ಎಕ್ಕೆ ಹೂವನ ಇಪ್ಪತ್ತೊಂದ್ ಎಕ್ಕೆ ಹೂವು ಕಿತ್ಕೊಂಡು ಆ ಸುತ್ತಲ ತಗದು ಮಧ್ಯದಾಗಿಿಂದೊಂದ. ಬರ್ತತ್ತಲ್ಲ ಅದನ್ನ ಆರಾಮ ಮಾಡೋದು. ಹ್ಮ್ ಅದಂದು ಆರಾಮ ಮಾಡಿ ಅದನ್ನ ಹಾಕಿ ಇಪ್ಪತ್ತೊಂದ ಮೋದಕ ಮಾಡಿ ಇಟ್ಟ ಮೋದಕ ಅಂದ್ರೆ ಇದು ಒಬ್ಬೊಬ್ರ. ಕಡುವು ಮಾಡ್ತಾರ. ಬೇಳೆ ಹಾಕಿ ಪೂರ್ಣದ್ದ. ನಾನ ಇಲ್ಲ ಬೆಲ್ಲ ಹಾಕ್ತೀನಿ.
ಹೌದಾ. ಹ್ಮ್ ಅದ ಆಯ್ತು ಆಗ್ಲೇ ಪೂಜೆ ನಿ್ದ.
ಹ ಆಯ್ತು ಅದು ಮೋದಕ್ಕೆ ಹೆಂಗ್ ಮಾಡ್ತೀನ ಅಂದ್ರೆ. ಬೆಲ್ಲ ಕೊಬ್ಬರಿ ಉುತ್ತುತ್ತಿ ಮತ್ತೆ ಕಸಗಸ. ಸಯಕ. ಮಿಕ್ಸಿಗೆ ಹಾಬಿಡ್ತೀಿ ಕಸಿ ಆೇಲೆ ಕಿಸಸ್ೀನಿಷ್ಟುಿಸಿಗೆ ಹಾಿ. ಕ. ಆಮೇಲೆ ಗಸಗಸ. ಿ ಕಲ್ ಸಿ ಮೈದ ಇ. ಅಟ್ಟ. ಕಲ್ಸಿ ಹಿಂಗ ರೌಂಡ್ ರೌಂಡ್ ಮಾಡಿ ಅದ್ರೊಳಗ ಹ ಹ ಹಊರ್ನ ತುಂಬ್ದಂಗ ತುಂಬಿ ಎಣ್ಣೆ ಹೋಗದ್ಬಿಟ್ರೆ ಮದಕ್ ಆಕ್ತಾವ ಹ್ಮ ಕಡು ಮಾಡ್ತವಲ್ಲಾ ಹಂಗೆ ಹಿಂಗ ಚೂಪಗ ದುಂಡಕ್ ಹಿಂಗ ಚೂಪೋಗ ಮಾಡ್ಬೇಕ. ಇದು ಮೋದತ್ತ.
ಹೌದಾಳ ಹಾ ಅದೇ ಅಲ್ಲ ಹ್ಮ್ ಹ್ಮ್ ಹ್ಮ್ ನಗಿತ್ತ ಹ್ಮ್ ಹ್ಮ ಹೌದು ಹ್ಮ.
ಇನ್ನ ಗಿಲ್ಲಲ್ಲ.
ಹೌದ ತಿನ್ನಂಗಿಲ್ಲ ಅದ. ಅ ನೋ ನಾನು ಅಂತ ಒಲ್ಲ ಹಿಡ್ಕೊಂಬಿಲ್ಲ ಹ್ಮ್ ಅದಕ್ಕೆ ಹ ನನಗ ಫುಲ್. ಫುಲ್ ಕಮ್ಮ್ ಸೆವೆನ್. ಪಾಯಿಂಟ್ ಇರೋದು ಹ್ಞೂ. ಅದಕ್ಕ ಅವು ನಾನು ಒಂದ್ತ್ತು ಮೂರ ಹೊತ್ತು ತಿಂತೀನಲ್ಲ ಮೂರ್. ತ್ನಾಗ ಒಂದತ್ತು ಕಮ್ಮಿ ತಿಂದ್ರನು ಕೈ ಎಲ್ಲ ನಡತಾವ.
ನನಗ್ ಹಂಗೆ ಆಗ್ತತ್ ನೋಡ ಸಚ ವಿಜ್ವಾಗ್ಲು ಒಂಥರಾ ತಲೆ ತಿರುಗದಾಗ ಸುಸ್
ನೋಡ ಹಾ ಬ್ಲಡ್ ಟೆಸ್ ಮಾಡಕೋಬೇಕ ಹ ಅದ ನಸ್್ ಒಲ್ಲೆ ಅನಿಸ್ತತ್ತತೆ ಹಾ ಅದ ಹಾಗೆ ಹ್ಮ
ಬೆಳಗ್ ಒ್ಾ ಟ ಕುಡೀಿನಿ ಆ ಪೂಜೆಗೋಷ್ಟೊ ಬೆಳಗ್ಗ ಟ ಕುಡ್ ಬಿಡ್ತಿನಿ ಆಮೇಲೆ ಹತ್ತು ಗಂಟೆಗೆಗ ಒಂದ್ ದೊಡ್ ಗ್ಲಾಸ್ ತುಂಬಾ ಹಾಲ್ ಕುಡ್ದು ಬಿಡ್ತನಿ
ಹೌದಾ ಹಾ ಅದೇ
ನ ಕುಡ ದೊ ಕ ಕುಡ ಬಿಡ್ ಕೊಂಡ ಹ ಒ ದೊ ಚು ಮಜ್ ಮಾಡ ಮ ಮಜ್ಿಗೆಗೆ ಕುಡ್ಕಂತೀರದೆ
ಇರದೆ ಹ ಹ ಹೌದಾ ಆಗ್ತತೆ ಹೌದು ಹ್ಮ್ ಆಗದಿಲ್ಲ ಅವಳು ಹ್ಮ್ ಎಂಗ ಆಗ್ತತೆ ಹ್ಮ್ ಅದೇ ಹ್ಮ್
ಸಾಯಂಕಾಲ ಕ್ಾ ಮಾಡ್ಕೊಂತೀನಿ ಇನ್ ಪೂಜೆ ಗೀಜ ಅ ಇದೆಲ್ಲ ಅಷ್ಟೊತ್ತಿಗೆ ಒಂದ ಸ್ವಲ್ಪ ಟಿ ಇಟ್ಕೊಂಡ್ ಅದು ಇದು ನೋಡ್ಕ ಅಂತ ಹಣ್ಣಿದ್ರೆ ಒಂದ್ ಬಾಳೆಹಣ್ಣ ಏನ ತಿಂತೀನಿ ಹ್ಮ್ ಇಲ್ಲ ಅಂದ್ರೆ ಇಲ್ಲ ಇನ್ನ ಒಂದೇ ಸರಿ ರಾತ್ರಿಗೆ ಇನ್ನ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ
ತಿನ್ನದವು
ತಿನ್ಬೇಕಕ್ ಮತ್ತೆ ಯಾವಾಗ ಎಂಟ ಗಂಟೆಗೆ ಉಪ್ಪಿಟ್ಟ ಮಾಡ್ಕಾನ ಸ್ಟಾರ್ಟ್ ಮಾಡ್ತನೆ ಅದು ಳ ಹಾಕಲ್ಲ ಇದನ್ನ ಕೋಸ್ಗಡ್ಡೆ ಹಗ್ತನಿ
ಓಹ ಅದನ್ನ ಆಗ್ತಯಾ ಹ ಓಹೋ ಹ್ಮ್ ಹ್ಮ
ಟಮಾಟೆಣ್ಣ ಹಾಕಿ ಸುಪ್ ಶೇಂಗ ಬಜ ಹಾಕಿ ಶಾವಾಗಿಗೆ ಉಊರ್ದಿ ಇಟ್ಕೊಂಡು ಶಾವಿಗೆ ಉಪ್ಪಬಿಟ್ಟು ಮಾಡ್ಕ ತಿಿ
ಹೌಳದಳ ಹ್ಮ್ ಹ್ಮ್ ಯ
ಸಿಗ ಸಿವು
ಹ್ಮ ಹ ಚೆನ್ನಾಗಿರ್ತತೋಳ ಇವತ್ತು ಮಳೆ ಬಂದತ್ತಲ್ಲ ಮಾಡ್ಲೇಬೇಕ ಹಲ್ಲ
ಓ ಉಪಾಸ ಇದ್ದಾಗೆಲ್ಲ ಮರ್ತ ಚಮನಂದು ಮಿರ್ಚಿದ ಕತೆೆ ನಂದು ಮಿರ್ಚಿ ಅಂದ್ರೆ ಚೆ ಅಷ್ಟು ಇಷ್ಟ ನಗೆ
ಅಬ್ಬಾ ಹ್ಮ್ ನಮ್ಮ ಮನಗ್ ಬಾ ಮಾಡಿಕ್ತೀನ್ಿ ನಾನು ಹ್ಮ್ ಮಿರ್ಚಿ ಮಾಡಿಕ್ತೀನ್ಿ ಬಾ ಹ್ಮ್ ಜಯಪ್ರಧನ್ ಏನು ಇಬ್ರು ಬರಿ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹೌದು ಬ ಬಾ ಬಾ ಹ್ಮ ಮಿರ್ಚಿ ಮಿರ್ಚಿ ಜೊತಿಗೆ ನನ್ಗೆ ಏನ್ ಊಟ ಇಷ್ಟ ಹ ಹ ಚಿಕನ್ ಹಓಹ ಅಲ್ಲ ಬಜ್ಜಿ ಜೊತೆಗೆ ಒಬ್ಬೊಬ್ರು ಚಿತ್ರಾನ ತಿನ್
ಆ ಚಿತ್ರನ್ನ ಇಲ್ಲ ಏ ಇಲ್ಲ ಅನ್ನ ನಂಗೇನಿಲ್ಲ ಅಜ ಜೊತೆ ಏನ ಇದ್ರರು ಸರಿ ನಡೀತೈದೆ ಪಪ್ಪನ್ ಆಗ್ಲಿ ಸರಿ ಉಪ್ಪಿಟ್ಟು ಉಪ್ಪಿಟ್ಟ ಜೊತೆಗೆ ಬಿಸಿ ಬಿಸಿ ಉಪ್ಪಿಟ್ಟ ಜೊತೆಗೆ ಆಗ್ಲಿ ತಿಂತ
ಓ ತಿಂತಿ ಒಗ್ಗಾಣಿ ಜೊತೆಗೆ ಹ್ಮ ಹ್ಮ್ ಹೌದಾಳು ಹ್ಮ್ ಹ್ಮ್ ಅದೇ ಅದೇ ಹ್ಮ್ ಹೌದ
ಬರಿ ಮಿರ್ಚಿ ಒಂದ ಎರಡು ಬರ ಮಿರ್ಚಿ ತಿಿಂದಾಗಾಲ ನೀರು ಕುೂಡ ತೀ ಕೊಡ ಬಿಡ್ತನನೆ ಅಂಗ
ಹೌದಳು ಹ್ಮ್ ಹ್ಮ್ ಅದೇ ಅದೇ ಮಾಡಾನ ಬಾ ಮಾ ಚಿಕನ್ ಮಾಡಾನ ಒಂದ್ ದಿನ ಒಂದ್ಸತಿ ಬಜ್ಜಿ ಮಾಡನು ಹ ಹ ಅದ್ರಾಗ ಏನಐತೆ ಬಾ ಫ್ರೆಂಡ್ಸ್ ಅ ಅಲ್ಲ ಹ್ಮ್ ಹ್ಮ್ ಅದೇ ಹ್ಮ್ ಹುಡುಗರು ಹುಡುಗರು ಏನ್ ಮಾಡ್ತಿದಾರ ಹ
ಹ್ಮ್ುಗರ್ಗ ಐದಾರ ನೋ
ಎದಾರಾ ಹ್ಮ ಅದ
ಹಾ ಅಡಿಗೆ ಏನ್ ಮಾಡ ಬಕರಾತ್ರಿಕ
ಅಡಿಗೆ ಐತೆ ಅನ್ನ ಅಷ್ಟೆ ಮಾಡ್ತೀನಿ ಸ್ವಲ್ಪ ಪ ಪೂರ ಸಮಯ್ದ ಹಾ ಹಾ ಎ ಹೋಳ್ಿಗೆ ಐತೆ ಅಐದಾವು
ಹ್ಮ್ ಹೋಳ್ಗೆ ಐತೆ ಸಂಡಗ್ ಉರಿಬೇಕ ಅದಕ್ಕ
ಅದಕ್ಕ ಮಾಡಿದ್ದೀವಿ ಮಜ್ಜಿ ಮೆಷಿನ್ ಕೈಿ ಹ ಹ ಹಾ ಸಂಡಿಗೆ ಹಾಕಿದ್ದೆ
ಹ್ಮ್ ಓ ಅವಿದ್ರನೆೇ ಅದು ಒಳ್ಳೆ ಹೋಳಿಗೆ ಜೊತೆಗೆ ಅದಿದ್ರನೆೇ ಟೇಸ್ಟ್ ಹಬ್ಬದ ಊಟ ಹಬ್ಬದ ಊಟ ಹತ್ತ
ಹ ಆಗ್ತತೆ ಹೌದು ಹ್ಮ್ ನನ್ ಮಗಳು ಹೊರಗಡೆ ಹೋಗಿದ್ದಾಳೆ ಮತ್ತೆ ಏನಾದ್ರೂ ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ದಾಳೆ ಏನಾದ್ರೂ ತಿನ್ಕೊಂಬರ್ತಾಳೆನಾ ಫೋನ್ ಮಾಡಿ ಅವಾಗ ಅನ್ನ ಮಾಡ್ತೀನಿ ನಮ್ಮವರು ನಾನ್ಿಬ್ ನನ್ನ ಮಗ ಊರಿಗೆ ಹೋಗಿದ್ದಾನೆ ಹಾ ಅದಕ್ಕೆ ಸ್ವಲ್ಪ ನಾವಾದ್ರೆ ಸ್ವಮ್ಮ ಅವರು ಏನೇನ್ ತಿಂದಾರ ಅಂದ್ರೆ ಇನ್ನ ತಿನ್ನಲ್ಲ ಹ್ಮ್ ಹ್ಮ್ ಅದಕ್ಕೆ ಕಾಗಿ ಕೇಳೆ ಮಾಡೋದು ಸುಮ್ನೆ ವೇಸ್ಟ್ ಆಗ್ತತೆ ಅಂತ ಹ್ಮ್
ಹಾ ಹೌದು
ಹ ಹ್ಮ್ ಹ್ಮ್್ಮ
ಹ್ಮ್ ರಾತ್ರಿ ಏನಂಗ ರೆಡಿ ಮಾಡದ ಅದೇನಿಲ್ಲ
ಹ ಅನ್ನ ಅಷ್ಟೇ ಮಾಡ್ತೇನಿ ಬಿಸಿ ಅನ್ನ ಸ್ವಲ್ಪ ಹ ಹ್ಮ್ ಪಲ್ಲೆ
ಐತೆ ಸಾರ ಐತೆ ಇದು ಹೀರೆಕಾಯಿ ಹಾಕಿ ಸಾರು ಮಾಡಿದ್ದೆ ಅನ್ನ ಈ ನನ್ ಅಂಜ ಕಣಕ ಏ ಏ ಇಿಲ್ಲ ಅೇತ್ತ ಮರ್ಚಿ ಮಾಡ್ಬಿತ
ಹ್ಮ್ ನನ್ಗ ಉಪ್ಪಿಟ್ಟ ಆಗ್ತತೆ ಮಿರ್ಚಿ ಆಗ್ತೈತೆ ಅವ್ರಿಗೆ ಅನ್ನ ಸಾರ ಆಗ್ತತೆ ಹೌದಳು ಅನ್ನ ಸಾರಕ್ ಚೆನ್ನಾಗಿರ್ತತೆ ಅವಳು ಮಿರ್ಚಿ ಕೂಡ
ಹ್ಮ್ ಮಿರ್ಚಿ ಜೊತೆಗೆಗ್ ಅನ್ನ ಸಾರು ತಿನ್ಬಿಡ್ತಾರ ನೀ ಏನ್ಂತಂದಿಿಲ್ಲ ಮೊತ್ ಐತೆ ಹ್ಮ ಸಲ್ ಮೊಸೂರು ಏನ್ ಚಳಿ ಇರ್ಲಿ ಏನ್ ಮನೇಲಿ ಸ್ಲ್ ಮೊಸರಿ ಇರ್ಬೇಕು
ಹ್ಮ ನಮಗ್ ಕೂಡ ಅಷ್ಟೇ ಆ ಮೊಸರು ಇಲ್ಲಾ ಅಂದ್ರೆ ಊಟ ಏನ ಇಲ್ಲ ಹ್ಮ
ನನ್ ದೊಡ್ಡ ಮಗ ಮೊಸರು ತಿನ್ನಲ್ಲ ಇ ನನ್ ಸಣ್ಣ ಮಗ ಮೊಸರು ಇಲ್ಲದ ಊಟ ಇಿಲ್ಲ ನ ನಿಗೆ ಅವ್ನಿ ಸಣ್ಣನಿಗೆ ಸೇಮ್ ನಮ್ಮ್ ಮನೆಯವಿಗೆ
ಹೌದೌಳ ಅದೇ ಅದೇ ಹ್ಮ್ ಸರಿ ಅಮ್ಮ ಮಂಜು ಕೆಲ್ಸ ಐತೆ ಮತ್ತೆ ಮಾಡ್ತೀನಿ ಹಾ ಹಾ ಸರಾಗಿಡು
ಹ